ಹಲೋ ಊಟ್ರಿ ಯಶವಂತವ್ರೆ ಊಟ ಆಯ್ತ್ ನೋಡ್ ನಮ್ದಾಯ್ತ್ ನೋಡ್ರಿ ನಾವು ಚಪಾತಿ ಪಲ್ಯ ಅನ್ನ ಸಾರು ಮಜ್ಜಿಗೆ ಮಾಡೀವ್ ನೋಡ್ರಿ ನೀವ್ರಿ
ನಾನ್ ಚಪಾತಿ ಆಲೂಗಡ್ಡೆ ಪಲ್ಯ ಅನ್ನ ಸಾರ್ ಮಜ್ಜ್ಗೆ
ಹೌದನ್ರಿ ಹುನ್ರಿ ಅ ಸ್ವಲ್ಪ ಕೆಳ ಬಂದ್ ಬಿಿಡ್ರಿ
ಯಾಕ
ಸಪ ಏನ ಸೌಂಡ್ ಕಟ್ ಕಟ್ ಕಟ್ ಕಟ್ ಕಸ ಕುಂತೈತ್ರಿ ನಿಮಗೆ
ಇವಾಗ
ಹ್ಮ್ ಎಲ್ಲಾಡ್ರಿ ಅದ ಗಾಳಿ
ಆ
ಹ ಹನ್ ರೀ ಗ ಗಾಳಿ ಸ್ಲ್ ಅಲ್ವೋ ರೀ ಕೇಳ್ಸತ್ತಲ್ರಿ ಗಾಳಿ ಸೌಂಡ್ ಕೇಳಸತ್ರಿ ಗಾಳಿ ಗಾಳಿ ಸೌಂಡ್ ಕಳ್ಸತ್ರಿ ನಿಮ್ಮದ ಹಾ ಮತ್ತೇನ್್ರೆ ಎಲ್ಲಿಗೋಯ್ತ ಹಾ ನಿಮ್ ಯಾವ್ರೀ ನಿಮ್ರ ಯಾವ ಊ್ರೀ ನಿಮ್ದು ಗೌತಿನ್ರಿೀ ತಿ ತಾಲೂಕು ದಾವರಗೆರೆ ನಮ್ದ ಮತ್ತೆ ಏನ್ರೀ ಏನ್ ನಡ್ಸಿರಿ ಕಾಲೇಜನ್ಯಾಗ
ಕಾಳಿನಾಗೆ ಏನ್ ಚಿ ಫ್ರೆಂಡ್ಶಿಪ್ ಉಂಟಾದ್ರಿ ಇಲ್ಲಿ
ಮಳೆ ಈತರ ನಮ್ಮ್ಊರ ಒಟ್ಟ ಮಳೆನಂತ ನೋಡ್ರಿ ಈಗಲ್ಲ ಬಿತ್ತಿ ಎಲ್ಲ ಇದು ಮಾಡೀವ್ರಿ ಈಗ ಒಂದ ಹದ್ನೈದು ದಿನ ಇಪ್ಪತ್ತು ದಿನ ಏ ಆಯತ್ರಿ ಒಟಾ ಮಳೆ ಏನ ಬರೋಲ್ ನೋಡ್ರಿ
ನಾವ್ ಹತ್ತಿ ಬಿತ್ತೀವ್ರೀ ಅಸಲ್ ಇನ್ನೇನು ಹಿಂಗ ಸಸಿ ಕೂಡ ಬಂದಿಲ್ಲ ಬೀಜ ಬಿತ್ತ ಬಿತ್ತವಿ ಹತ್ತಕ್ರೀ ಹತ್ತ ತಕ್ರ ಬಿಡ್ತವಿ ನ ಸಸಿ ಕೂಡ ಬಂದ ಮಳೆ ಯಾಗವಲ್ದು ಮಳಿ ಮಾಡತ ಒಂದ್ ಎರಡ್ ನಿಮಿಷ ಬರ್ತೈತೆ ಮಳಿ ಹನಿ ಹನಿ ಉದ್ರು ವು ಹೋಗ್ಬಿಡ್ತಾವ ಇದೇ ತಿಪ್ಪಲ ಆಗೇತ್ ನೋಡ್ರಿ
ನಮ್ಮೂರ ನೋಡ್ರಿ ತೊಗರಿ ಹಾಕ್ಯವ್ರಿ ಈಗ ಹದ್ನೈದ್ ಇಪ್ಪತ್ ದಿನ ಆಗೇತ್ರಿ ಅದ ಸಸಿ ಬಂದತ್ ತ್ರಿ ಈಗ ಇನ್ನೊಂದ್ ಮಳೆ ಆದ್ರ ಎಡಿ ಹೊಡ್ದ್ ಬಿಡ್ತಿವ್ರೀ ಅದಕ್ ಎ ಡಿ ಹೊಡಿಬೇಕಂದ್ರ ಮತ್ತೆ ಈಗ ಮಳೆ ಆದ್ರೆ ಹೊಡೀವ್ರರಿ ಇಕಂದ್ರೆ ಅ ಬರ ಹೊಲ್ತ್ರಿ ಅದಕ್ ಗೊಬ್ಬರ ಹಾಕ ಅಂದ್ರ ರೆಡಿ ಮಾಡ ಕ್ರಿ ಈಗ ಮತ್ತೆ ಬೆಳಿಗ್ ಆಲ್ ಇಪ್ಪತ್ ದಿನ ಹತ್ರಿ ಮಳೆನ ನೋಡ್ರಿ ಒಟ ನಮ್ೂಊರ್ ಕಡೆನ
ಅದೇ ರೀ ಸತಿ ಒಂದ್ ಬೆಳೆನ ಇಲ್ಲಾನ ಕೂತಾರಿ ಕೇಳಿದ್ರೆ ಡ್ಯಾಮ್ನಾಗ ಹತ್ ಬರ ಹತ್ತು ಟಿ ಎಂ ಸಿ ಅದಾವ ಹತ್ತು ಟಿ ಎಂ ಸಿಗ ಕಮ್ಮಿ ಅದಾವಂತ ನೀರು
ಹೂನ್ ರೀ ಅದ ರೀ ನಿಮ್ ಒಂದ್ ಬೆಳಿಗ್ನ ಇಷ್ಟ ಈಗ ಮುಂಗಾರು ಮಳೆ ಆಗ್ಕ್ಐತ್ರಿ ಟತ್ ಈಗೆ ಇನ್ನ ಆಗ ಹೊಲ್ತಲ್ರಿ ಮತ್ತೆ ಮತ್ತೆ ಹಂಗಾಗಿ ನಿಮ್ ಈಗಿಗೂ ನೆಲ್ ಬಿಡ್ತಾರಲ್ ಡೌಟ್ ನೋಡ್ರಿ ಖಾಲಿ ಹಾಕ್ ನೀ್ರ
ಈ ವರ್ಷ ಈ ವರ್ಷ ಖಾಲಿ ಹೋಗ ಡೌಟ್ ಉಂಟ್ರಿ ಆಗಸ್ ಬಿಟ್ಬಿಿದ ಜುಲೈದಾಗ ಆಗ ಕಳ ನೀರ್ ಬಿಡ್ತಿದ್ರ ರೈತ ಬೆಳೆ ತಿದ್ರು ಹೋದ ವರ್ಷ ಒಂದೇ ಬೆಳೆ
ಹುನ್ರೀ ಈ ಉ ಹ್ನ್ ರೀ ಹೌದೌದ್ೌದಲ್ರಿಖರಾಬಡ್ರಿ ಹೌದ್ರಿ ಬೆಳ್ಯನ ಅಲ್ರರಿ ಈಗ ನೋಡ್ರಿ ಡಿ ಕೆ ಶು ಕು ಕಾಂಗ್ರೆಸ್ ಗೌರ್ಮೆಂಟ್ ಇರೋದ ಹಣೆ ಬರ್ರಿ ಮನ್ಯ ಲೋಕಾರ್ಪಣೆ ಮಾಡ್ಯರಿ ಈವ ಮತ್ತೆ ನೋಡ್ರಿ ಹ್ಮ್ ಅವ ಮಳಿ ಕರಸ ಹ್ಮ ಅವಾಗ ಬರೋ ಬರದ್ರಿ ಅವನು ಈಷ್ಟ ದಿನ ಬರಾನ ಇದ್ ಕಂಡಿದ್ದಲ್ರೀ ಮತ್ತೆ ನೋಡ್ರಿ ಬರ ಅವು ಇವು ಸುಡ್ಗಾ ಎಲ್ಲ ನೋಡ್ರಿ ಈ ಈಗ ಹಾಗ ಗಿಡ ಪಡಗಳು ನೆಡ್ತಿದೀರಿ ನೋಡ್ರಿ ಮನಿಗ್ ಒಂದು ಈಗ ನಮ್ಮ್ ಮನಗ್ರೆ ಎಲ್ಲಾರ್ಕು ಮನಿಗೆ ಬರ್ಲ್ಲ ಆಗ್ಬಿಟ್ಟ್ರೆ ಬರುವವೆಲ್ಲ ಆದಕ್ ಮತ್ತೆ ಅ ಎಲ್ಲ ಎಲ್ಲಿ ಅಂತರ್ ಎಲ್ಲ ನೀರ್ ಹ ಹುನರಿ ಅಂತ ಜಲ ಕಮ್ಮಿ ಬಿಟ್ಟೈತ್ರಿ ಹಂಗ ಮಳೆ ಎಲ್ಲಿ ಬರ್ತವ್ರ ಈಗ ಹ್ಮ್ನ ಹ್ಮ ಹೂನ್ ರರಿ ರಿಯಲ್ ಎಸ್ಟೇಟ್ ಅವಲ್ಲ ಫ್ಲಾಟ್ ಜಾಗ ಹನ್ರಿ ಬರೇ ಬಿಲ್ಡಿಂಗ್ ಅವು ಇವು ಕಡಸ್ತಾರಿ ಹ ಹನ್ರಿ ಕರ ಉಡ್ರಿ ಅದೇನ್
ಮತ್ ಮಣಸಿಗೆಗ ಕೂಡ ಆಕಿವ್ರ ಈ ಸತ್ತಲ್ಲ ಆತನಾಗ ಆತನ
ಹ ಕರ ಹ್ಬಿಡ್ರಿ ನಾವವುರೀ ಟೊಮಾಟೆ ಹಾಕಿವ್ರಿ ಮೊೆ ನೋಡ್ರಿ ಈಗಾಕ ನಾವ್ ಹಾಕಿದಾಗ ರೇಟ್ ಇದಿದಿಲ್ ರೇಟ್ ಇದ್ದಿದಿಲ್ರಿ ರೇಟ್ ತ್ರಿ ನಾವ್ ಹಾಕಿರರಿ ರೇಟ್ ಅನ ಇಲ್ರಿ ಸುಮ್ನೆ ಕೊಲಾರದಾಗ ನೋಡಿ ಹನ್ನೆಡುನರು ರೂಪಾಯಿ ಬಾಕ್ಸ್ ಹದ್ಮೂರ್ ನೂರು ರೂಪಾಯಿ ಬಾಕ್ಸ್ ಐತ್ರಿ ಅದ ನಮ್ ಇ ಇದ್ರಾಗ ಒಟ್ಟ ರೇಟ್ನ ಇಲ್ರರಿ ನಾವ್ ಹೆಂಗ ಮಾಡ್ಬಬೇಕಕ್ ಹಿಂಗ್ರ ಜೀವ್ನ ಕಷ್ಟ ಇಐತ್ ನಮ ಮಾಾಳೆ
ಒಂದ್ ಬಾಕ್ಸ್
ಅಲ್ಲಿ ಹನ್ನೆನೂರ್ ಅಲ್ಲ ಚಲೋವು ಹನ್ನೆಡುನೂರ ಐತ್ರಿ ಮೀಡಿಯಂ ಇಲ್ಲ ಚಲೋ ಎಂಟುನೂರ ಐ ಸಾಲರಿ ಮೀಡಿಯಮ್ ಎಂಟುನೂರ ಒಂಬೈನೂರು ರೂಪಾಯಿ ರೀ ಮತ್ತೆ ಸ್ವಲ್ಪ್ ಲೋಹ ಐದ್ನೂರ್ ಆರ್ನೂರು ಇಲ್ಲಿ ಲೋಹನ ಫುಲ್ ಯಏನೂರು ಮುನ್ನೂರು ರೂಪಾಯಿ ಇಲ್ಲಿ ಬಾಳ ಇದಾಗಬಿಟ್ಟೈತ್ರಿ ನಮ್ಗ ಕಷ್ಟ ಆಗ್ಬಿಟ್ಟೈತ್ರಿ ಚಮ್ಮಾ
ಏ ಆಗತ್ ಈಗ ನೋಡ್ರಿ ಕೋಲಾರ್ಕ ಕೋಲಾರ್ಕ್ ಲಾಭ್ ಆಗತ್ರಿ ಅಂದ್ರೆ ಬಾಡಿ ಏನ್ ನೋಡ್ರಿ ಇಲ್ಲಿ ಆರ್ನೂರ್ ಕಿಲೋಮೀಟರ್ ಐತ್ರಿ ಕೋರರ್ ನಮೂರ್ಲದ ಆರ್ನೂರು ಕಲೋಮೀಟರ್ ಇಪ್ಪ ಸಾವಿರ ರೂಪಾಯ ಬಾಡಿ ಕೇಳ್ರೆ ಇಪ್ಪತ್ತು ಸಾವರ ರೂಪಾಯ ಬಾಡಿ ತಗಂದೆ ಅಯ್ಯೋ ಒಂದು ಹತ್ತು ಈಗ ನೂರು ಬಾಕ್ಸಿಂಗ್ ಆದ ಕಳ್ಸೋದು ನಮ ಆಗದು ವಾರಕ್ಕ ಒಂದ್ ಇಪ್ಪತ್ತೈದು ಮೂವತ್ತು ವಾಕ್ಸ್ ನಾವ್ ಎಲ್ಲಿಂದ ಅದು ಬಾಡಿ ಗಟಲ್ ನ ಎಷ್ಟರ ಇಲ್ಲ ನೋಡದ್ರಿ ಮತ್ತೆ ಕಮಿ ನೋಡ್ರಿ ನೂರಕ್ ಹತ್ತು ರೂಪಾಯಿ ಕಮಿಷನ್ ಐತ್ರಿ ಅವ್ರ ತ
ಹ ಹ್ಮ
ಸರಿ ಹೊಯಬೋದ್ರಿ ಈಗ ಅವ್ರ ಬೆಳದಂಗ ನಾವ್ ಇಲ್ರಿ ನಲ್ಕೈದ ಜ ಬೆಳೆದಲ್ರಿ ಅವದ್ರ ಸುತ್ತಮುತ್ತ ಯಾವ ಬ ಬೆಳದಲ್ರಿ ನಾವ್ ಅಷ್ಟ ಅಂತ ಬಿಡ್ರರಿ ಎಲ್ಲ ಬೆಂಡೆಕಾಯಿ ಈರಿಕಾಯಿ ಇಂತ ಮಾಡಿಬಿಟ್ರೆ ಒಬ್ರ ಎಲ್ಲ ಡ್ರ್ಯಾಗನ್ ಫ್ರೂಟ್ ವಾದ್ರ ಸ್ಲ್ ಜಲ್ ರೊಕ್ಕ ಬರ್ತ ಚಿಂತ ಮಾಡಿ ಈಗ ನಾವವು ಇಲ್ ಹಂಗಾಗಿ ನೋರಿ ಸುಮ್ಮನೆ ಆ
ಬಿಡಕಲ್ರಿ ನೀವು
ಬೀಜಾ ಮಾಡಸ್ಬೇಕಂದ್ರೆ ಅವ ಬೀಜ ಮಾಡ್ಬಬೇಕಂದ್ರಕನ್ಡಪಟ್ಟಿ ರಕ್ ಕರ್ಚ ಬರ್ತ್ರಿ ಈಗ ಅದ್ರ ನ್ ಹೊಸಾ ಪ್ಲಾನ್ ಹಾಕಿರಿ ಈಗ ಏನಂದ್ರಿ ಹಗ ಹೊಸದ ಇದು ಜಾಮ್ ಲಿ ಅಂತ ಇಗ ಮಾಡ್ತಾರಲ್ರರಿ ಸಾಹಸ್ ಮಾಡ ಕಂಪನಿ
ಹಾ ಕೆಚ್ಚಪ್ಪ ಹ
ಈ ಲೋ ರೇಟನ್ ಎಲ್ಲಾ ನಾವ ತಗೊಂಡ್ ಕೆಸಾಪ್ ಮಾಡಬೇಕಂತ ಅದ್ರ ಉದ್ದೇಶದಿಂದ ನಮ್ಮ್ಲ್ಕ ಆಯಬ ಟ್ಟ ಈಗ ಹಂಗಾಗಿ
ಅಲ್ ನಿಮಗೆಮಗ್ ಒಂದೊಂದ್ ಎಕ್ರ ಎಕ್ರ ಮಾಡಿದ್ರೆ ನಿಮ್ಗ್ ಆಗಲ್ಲ ನೀವು ಇಡೀವ್ ಮೊಲು ಏಜೆನ್ಸಿ ಮಾಡ್ಬೇಕು ಎಂಟರ್ಪ್ರೈಸಿಸಸ್
ಹ್ಮ ಅದ್ರೀ ನಾವವು ಈಗ ನೋಡ್ರಿ ಪಫಸ್ಟ್ ಹೌದನ್ ರಿ
ಅಲ್ಲೇ ಮತ್ ನೀವ್ ಯಾರ್ ಹೆಂಗ್ ಮಾಡ್ತಿ ಇವಾಗ ನೀವು ಸಾಸ ಮಾಡ್ತೀರಪ್ಪಾ ಸಾಸ್ ಮಾಡವ ಕೊಂಡ್ಕೊಂಡವ್ರೆ ಕೊಂಡ್ಕೊಂಡಿಲ್ಲ ಅಂದ್ರೆ
ಹ್ಮ್ ಅದ್ರ ಈಗ ನಾವ್ ಏನ್ ಮಾಡ್ಕಂದ್ರೆ ಪಫಸ್ಟ್ ಈಗ ಬಿಸ್ನೆಸ್ ಹೆಂಗ್ ವ್ಯಾಪಾರದ ಹೆಂಗ್ ಕೆಲ ಓಡಸ್ಬೇಕಂದ್ರೆ ನಮ್ ನಮ್ದ ಒಂದ ಇಪ್ಪತ್ ಗೆರೆ ಕಿನ್ ಕ ಇ ಜನನ್ ಕಳಿಸ್ ಬಿಡಕ್ ರೀ ಸ ಸಾಸ್ಕ ಕೊಡ ಅಂದ್ರ ನಾವ ಒಂದ್ ಬ್ರ್ಯಾಂಡ್ ತರ್ಬೇಕಕ್ ರಿ ಫಸ್ಟ್ ನಾವ್
ನಿಮ್ದುರ್ಯಾಬೇಕು ಅಲ್ಲಾ ಪಬ್ಲಿಷ್ ಮಾಡಿ ನಿಮ್ ಸುತ್ತ ಇರುತ್ತೆ ಎಲ್ಲರ್ಗ ಹೇಬೇಕು ಬ್ರ್ಯಾಂಡ್ ಮಾಡಿರಂತಂದು ಇವಾಗ ಇಂತ ವ ನೀರಿನ ಬಾಟ್ಲಿ ಬಂದವಲ್ ಬಿಸತ್ಲರಿ ಹೋಗಿ ಬ್ಸ್ತ ಆಗ್ಯವು
ಹ್ಮ್ ರಿ ಹ ಹೂನ್ ಬಿಸ್ಲಾರ್ ಬಿಸ್ ಆಾಗಿ ವಿಷ್ ವಿ-ವಿಷಾರ ಔ-ಔ-ಯೊ ವ ನೋಡ್ರಿ ಎಷ್ಟು ದುಡಿಕೈತಿಲ್ರಿ ಅವ
ಇಲ್ಲೆಲ್ಲ ಲೋಕಲೆಲ್ಲ ಗೊತ್ತಿರ್ಬೇಕಕ್ನನ್ಮಗ ಲೋಕಲ್ನಾಗೇ ಮಾಡ್ಬೇಕ್ ನಿ
ಹಾಂ ಹೌ ಹೂನ್ ರೀ ಅದ ಒಂದ್ ಕರವ್ರಿ ಈಗ ನಾವಿ ಹೂಂರಿ ಅ ಹೌ ಹೌದ್ ಹೌದು ಹೌದಲ್ರಿ ಬಾಲಾಜಿ ಕುರ್ ತರ ಅವನ್ಗೆ ಕಣ್ಣನ್ ಸೇಲ್ ಐತ್ರಿ ಅವ ಹೂಂರ್ರಿ ಹೌದ ಆಡ್ರಿ ಏ ಏ ಅಕಾ ಔ ಅವ್ರಸ್ಟು ಎ ಅವ್ರಸ್ಟ್ ಹೌದಿಯ ಯಾರು ಇಲ್ರಿ ಈಗ ನೋಡ್ರಿ ನಾವು ಈಗ ಟಮಾಟಿ ಇದ್ ಮಾಡಕ್ ಕುಂತೀವಂದ್ರೆ ಸು ಸುತ್ತಮುತ್ತ ರೈತರಿಗೆ ನಾವು ಹೇಳ್ಬೇಕ್ರೀ ಟಮಾಟೆ ನಿಮ್ದು ಎಷ್ಟರ ಬೆಳಲಿ ನಾವಾ ತಗೊಂತ್ತೀವಿ ನಿಗದಿತ ಇದು ಪಿ ಸ್ಕ್ ಬೆಲೆ ಮಾಡಿ ಬಿಡಕ್ ರೀ ಅವ್ರಿಗೆ ನಿಗದಿತ್ತ ಬೆಲೆ ಮಾಡಿದ್ರೆ ಅಂದ್ರೆ ಹೂಂ ಆ ಆಗ ಅವ್ರಿಗೆ ಹೇಳಿದೇವ ಅಂದ್ರೆ ಅವ್ರರಿಗೆ ಈ ಚರಅಲಿ ಕಮ್ಮಿರಲಿ ನಮ್ಗೆ ಕೊಡ್ತಾರೀ ನಾವು ಅವ್ರರಿಗೆ ಇಶ್ ತಿಂ ಕರಾಕ್ ಕೊಡ್ತೇವ ಅಂತ ಹೇಳ್ಬಿಡಾಕ್ರಿ ನಾವು ಈಗ ಅದೇ ರೀ ಬ್ರ್ಯಾಂಡ್ ತಗೋಬೇಕಾದ್ರೆ ಎಷ್ಟ್ ಬರ್ತ್ರಿ ಅದರ ಖರ್ಚ್ ಹೂಂರ್ರಿ ಬ್ರ್ಯಾಂಡ್ ತ ಬರ್ಬೇಕಂದ್ರೆ ಎಸ್ಟ್ರು ಬರ್ ಬರ್
ನಿಮ್ಗ ಅಲ್ಲಿ ನೀವು ಅಗ್ರಿಕಲ್ಚರ್ ಕ್ವಾಟ ಮ್ಯಾಗ ತಗಾಂಡ್ರೆ ಸಬ್ಸಿಡಿ ಮ್ಯಾಗ ಕೊಡ್ತಾರೆ ನೋಡ್ರಿ ಅವೆಲ್ಲ ಅ-ಮ ಸ್ ನಿಶಿನ್ ಅಂತವಲ್ ಮಾಡವು
ಹೌನ್ರಿ ಹೌದ್ರಿ ಈಗ ನಾವು ಅ ಅ ಈ ಮನ್ಯ ಇದ್ರಾಗೆ ಅಗೃಹದ ಕೇಳಿದ್ವಲ್ ರೈತ ಸಂಪರ್ಕ್ ಕೇಂದ್ರಾಗ ಅವು ಡ್ರಿಪ್ ಪೈಪ್ಸ್ ತಗೊಂಡೀವ್ರೀ ಒಂದ್ ಅರವತ್ತು ಪೈಪ್ ತಗಿ ಒಂದ್ ಒಂದ್ ಸಬ್ಸಿಡಿ ಕೊಡ್ರಿ ಒಂದ್ ಇಪ್ಪತ್ ಸಾವ್ರ ಇಪ್ಪತ್ ಸಾವಿರ ರೂಪಾಯಿದ ಕೊಟ್ರೆ ಸಬ್ಸಿಡಿ ಅದಕ್ಕ ನಾವು ಏನ್ ಮಾಡೀವ್ರಿ ಈಗ ಇಂತವ್ ಕೇಳ್ ಕುಂತೀವ್ರೀ ಈಗ ನಮ್ಗ ಅಗ್ರಿಕಲ್ಚರ್ ಕಾಲೇಜ್ ನೀವು ನೀವ್ ಓದ್ತ ನೀವು ಓದಕ ಕುಂತಿರಲ್ರಿ ಅಗ್ರಿಕಲ್ಚರ ಆ ಕಾಲೇಜ್ ನ ಸ್ವಲ್ಪ ಮಾಹಿತಿ ಕೇಳ್ರಿ ಇದ್ರ ಬಗ್ಗೆ ಸ್ವಲ್ಪ ಜಾಮ್ ಇಂತವೆ
ನಿಮ್ಗ ಒಬ್ಬ ಸಾರ್ ನಂಬರ್ ಕೊಡ್ತ ನೋಡ್ರಿ ಶಾಮರಾವ್ ಅಂತ ನ ನ ಚಾಮ್ರಾವ ಸ್ನೇಹಲ್ಗಿರಿ ಅಂತ ಅದಳ ನೋಡ್ರಿಕಿಂತವ್ ಮಾಡ್ತಾಳೆ ಶಾಮ್ರಾವ ಕೇಳ್ರಿ ಅವ್ರೆಲ್ಲ ತ್ ಬಾರಿ ಅದಾವ ನೋಡ್ರಿ ಕಾಂಟಾಕ್ಟ್ ಬಾರಿ ಅದಾವ್ರೀ
ಏ ಹೌದ್ರಿ ಅದೇ ರಿ ನಿಮ್ ಶಾಮರಾವ್ ಸರ್ ಅವರು ಎಲ್ಲ ಇಂತವ್ ಮಾಡ್ತಾರಂತಲ್ ಆರ್ಗ್ಯಾನಿಕ ಅಂದ್ರೆ ಸಾವಯವ ಎಲ್ಲ
ಆತ ಹಂಗೆ ಮಾಡ್ತಾನ ಹೋಮ ಹೋಮ ಕೃಷಿ ಮಾಡ್ತಾನ ನೋಡ್ರ ಆತ ಹೋಮ ಕೃಷಿ ಅ ಹೋಮ ಕೃಷಿ ಮಾಡ್ತನ್ ನೋಡ್ರಿ ಕೇಳ್ರಿ
ಹ ಹ ಹೌದ ಹೌದೇನ್ರಿ ಹಂಗ ಆಮೇಲ್ ಇವರೀ ನಿಮ್ಗ ಪರಿಸರ ಇವ್ರು ತೊಗೊಂತ್ತಾರೆ ಅಲ್ರಿ ಪರಿಸರ ಬಗ್ಗೆ ಡಿ ಕೆ ಪಾಟಿಲನ ಹಾ
ಆವ್ನ್ ಡಿ ಕೆ ಪಾಟೀಲ್ ಅಂತ ಅದನ್ರಿ ಸೈಕ್ ಅದನವ
ಅ ಖರವ್ರಿ ಅದು ಅಂದ್ರಿ ನಿಮ್ಗೆ ಇವ್ರು ಸ್ನೇಹಲ್ಗಿರಿ ಮ ಅವರು ಗತ್ತೊಂತರನ್ರಿ ನಿಮ್ಗ ಎಲ್ಲ ಅದು ಇದುರಿ ಜಾಮು ಅದು ಅ ಹೌದನ್ರಿ ಅ ಅದೇರಿ ಅಗ್ರಿಕಲ್ಚರ್ ಇಂಜಿನಿಯರ್ದು ನಾನ ಅದ ಕೇಳ್ಬೇಕಂತ ಇದು ಮಾಡಿದ್ನೆರಿ ಮತ್ತೆ ಅದೇ ರೀ ಈಗ ನೋಡ್ರಿ ನಾವು ಈಗ ನಮ್ ಎಮ್ ಎಲ್ ಎ ಅವರು ಅದನ್ ದೊಡ್ಡಗೌಡ ಪಾಟೀಲ್ರವ್ರಿಗೆ ಮನವಿ ಮಾಡೀವ್ರಿ ಈಗ ನಮಗ ಒಂದು ಬ್ರ್ಯಾಂಡ್ ನೀವು ಈಗ ಓಟ್ ಕೇಳತನಾಗ ನಾವೆಲ್ಲಾ ಒಂದ್ ರೂಪಾಯಿ ಇಸ್ಕೊಲ್ಲರಿ ನಮ್ಗ ರೊಕ್ಕ ಈಗ ನೀವ ಇವ ನಿಂತ್ ಈ ಉದ್ಘಾಟನೆ ಅವ್ರ ಕೈಯಾಗ ಮಾಡಸ್ ರೀ ಅದ ಸ ಮುಖ್ಯಮಂತ್ರಿ ಇವ್ರ್ಲಿದ್ದ ಏನ್ರ ಸಹಾಯಧನ ಬೇಕ್ ಸ್ವಲ್ಪ್ ಕೊಡ್ಸಬೇಕಂತ ಅಂತ ನಾವು ಮನವಿ ಮಾಡಿ ಮನ್ನಿ ಲೆಟರ್ ಬರ್ದ್ ಒಂದು ಪತ್ರ ಬರ್ದೇನ್ ರೀ ಅವ್ರಿಗೆ ಪತ್ರ ಬರ್ದು ಅವ್ರ ಮನಿಗ್ ಹೋಗಿ ಭೇಟಿ ಆಗಿ ಇಲ್ರಿ ಪತ್ರ ಬರ್ದು ಪತ್ರ ಬರ್ದು ಅವ್ರ ಕೈಯಾಗ್ ಕೊಟ್ಟ ಬಂದು ಅವ್ರ ಮನೆಗ್ ಹೋಗಿ ಅ ಅವ್ರ ಮನಿಗ್ ಹೋಗಿ ಹೇಳಿ ಬಂದೀನ್ರಿ ಹಿಂಗ್ ಅ ಏನ್ರೀ ಅವ್ರ ಮನಿಗ್ ಹೋಗಿ ಹೇಳ್ ಬಂದೇನ್ರೀ ಹಿಂಗತ್ತೆ ನೀವ ಏ ಇಲ್ರಿ ಎದ ಹಾಕಂದ್ರೀ ನಾವು ಅವ್ರ ಅ ಓಟ್ ಹಾಕ್ಷಣದ್ನಾಗ ಒಂದ್ರುಪಯಿ ಇಸಕಲ್ಲರಿ ನಮ್ಮ್ ಮನ್ಯಾಗ ನಾವು ಈಗ ಅವಾಗ ಒಂದ್ ರೂಪಾಯಸ್ಕಣಲ್ರರಿ ಅದಕಂದ್ರ ಒಂದ್ ರಕ್ಕ ಈಗ ಓಟ್ ಬಟ್ ಈಗಲ್ರೀ ನಮ್ ಅಜ್ರ್ ಕಾಲದ ನಮ್ ನಮ್ ಮಂದಿವಷ್ಟು ಬಿಜೆಪಿ ಹಾಕದ್ರಿ ನಾವು ಅದು ಒಂದ್ ರೂಪಾಯ ಅವರದ ಲ್ರಿ ಇವ್ರು ಕೊಡಕ ಬಂದ್ರ ಇವ್ರ ತಾಸ್ಕ ಯಾರ್ ತಾಕ ಇಸಕೋಲ್ರಿ ಅದಕ್ ಇದ ಒಂದು ನಮ್ ಕೆಲ್ಸ ಹಾಬೇಕ ಅಂತ ಹೇಳ ಮನ್ನಿ ಹೋಗಿದನೆರಿ ನಾನ ಅಲ್ಲ ನಮ್ಮ ದೊಡ್ಡಪರಿದ್ರಿ ಅವ್ರ ಕಾರ್ಯಕರ್ತೆತರೀ ಬಿಜೆಪಿದ ಅವ್ರನ್ನ ಕರ್ಕೊಂಡ್ ಹೋಗಿದನೆರಿ ಅವ್ರ ಹೇಳಿದ್ರಿ ಹಿಂಗತ್ಯ ಮಾಡಮ್ಮ ತಗಪ ಅಂತ ಹೇಳಿ ಅದ್ರ ಸಲೈತ್ ಹೆಂಗ್ ಮಾಡಂದ್ರಿ ಊನ್ ರೀ ಬಿ ಜೆ ಪಿ ಮುಖಾಂಡ್ರ ಅದಾರೀ ಸ್ವಲ್ಪ ಹನ್ ರೀ ಹ್ನ್ ರಿ ಮುಖಂಡ್ರ ಅದಾರೀ ಅವ್ರ ಇವರ ಮಂಜುನಾಥ ಜಲ್ಕೊ ಮಂಜುನಾಥ್ ಜಲ್ಕುಂಟಿ ಅಂತ ಅದ್ರಾರೀ ಹೊನ್ ರಿ ಅವ್ರ ಅದ ರೀ ಬಿಜೆಪಿ ಕಾರ್ಯಕರ್ತ ರೀ ಅವ್ರು ಹೊನ್ನ ಲೀ ಕೇಳಿ ಬಂದ ಮನ್ನಿ ಹೋಗಿ ಬಂದಿವ್ರಿ ಆಯ್ತ್ ತೋಗರ್ರಿ ಮಾಡ ಹ್ಮ್ ಮತ್ತ ಏನ್ ಮಾಡಂದ್ರಿ ನೆಕ್ಸ್ಟ್ ಈಗ ಹಸು ಸಾಕಾಣಿಕೆನು ಮಾಡವ್ರಿ ನಮ್ಮೊಲ್ದಲ್ಲಿ ಅಲೋ ರೀ ಊನ್ ರಿ ಹಸು ಸಾಕಾಣಿಕೆ ಮಾಡಿರಿ ಈಗ ಅದೇೆ ಈಗ ಇದು ಕೋಳಿ ಶೆಡ್ ಓಡಸ್ಬೇಕಂತ ಮಾಡೇನ್ರೀ ಕೋಳಿ ಫಾರ್ಮ್ ಮಾಡಕ್
ಏ ಕೋಳಿ ಫಾರಂ ಮಾಡದ ಕಷ್ಟರಿ ಅದ ಒಂದ್ ಅಥ ಒಂದ್ ಇಪ್ಪತ್ ಲಕ್ಷ ಮ್ಯಾಗ ಬೇಕತೈತ್ ನೋಡ್ರಿ ಅದು ನಾವು ಓದಿರದ ಅಷ್ಟ ಈಗ ಸುಲಭ ಅನ್ಕೊಂತೀವ ಅದನ್ನೆಲ್ಲ ಓದದೆಲ್ಲ ಸುಲಭ ಅನ್ಕಂತೀವಿ ಅದ ನೋಡೋ ಕಷ್ಟ ಆಗ್ತದೆ ಕೋಳಿಗೊಳಗೆ ಇಷ್ಟೇ ಲೈಟ್ ಟಂಪರೇಚರ್ ಇಷ್ಟೇ ಇರ್ಬೇಕು
ಕರೆವ ಕರೆವ ಬಿಡ್ರಿ ಅವ ಅವಾಗ ಬಾಯ್ಲ್ ಓದಿದಷ್ಟ ಮಾಡಿದಷ್ಟ ಸಲುಭ ಅಲ್ರರಿ ಪ್ರಾಕ್ಟಿಕಲ್ ಅದ ಪ್ರಾಕ್ಟಿಕಲ್ ಮಾಡ್ಬೇಕಲ್ರರಿ ನಾವು ಹ ಹೌದ ರೀ ಕರೆವರಿ ಯ್ದೋ ಸಾತ್ ಹ್ಮ ಸುಳ್ಳ ಹ್ಮ್ ಸ ಹನ್ ರಿ ಶೆಡ್ಡ ಮುಚ್ಚಬೇಕ್ರಿ ಅದುವರೀ ಈ ಲೋನ್ಗಿನ್ ತಗೊಂಬಂದ್ ಮಾಡಿದಿವ ಅಂದ್ರ ಬಡ್ಡಿಗೆ ಕಲಸ ಆಗಕವ್ರಿ ನಾವ್ ಇಲ್ರರಿ ಈಗ ಅದ್ರಾಗ ಹಾಲಿನ್ ಲೊನ ಇನ್ನ ಹೂನ್ರಿ ಈಗ ಹಾಲಿನ ಲೋನ ಕರೆ ಬುಡ್ರಿ ಈ ಹಾಲಿನ ಲೋನ ಇನ್ನ ಎರಡ್ ಲಕ್ಷ ಐತಿರಿ ನಮ ಏನ್ ಮಾಡಕ ರೀ ಏನ ಹಾಲನ್ ಲೋನ್ ಎರಡ್ ಲಕ್ಷ ರೂಪಾಯಿ ಮನ್ನಿ ಒಂದ ಎರಡ್ ಆಕಳ ತಂದಿನ್ರರಿ ಎರಡ್ ಲಕ್ಷ ರೂಪಾಯಿ ರೀ ಹೆಚ್ಪ್ ಆಕಳ ಅಂತ ಬರ್ತಾವಳ್ರಿ ಜರ್ಸಿ ಹೆಚ್ಪ್ ಅಂತ ಬರ್ತವಲ್ರಿ ತಳಿಗಳು ಹ ಅವನ್ ತಂದೇನ್ರೀ ಅವು ಎರಡ್ ಲಕ್ಷ ರೂಪಾಯಿ ಲೋನ್ ಏನ ಐತಿರಿ ಅದಕರಿ ಹೆಂಗ ಮಾಡಕ್ ಅದ ಅದನ್ ಐತಿ ನ ಇದನ್ನ ಒಂದಾದರ ಬಾಳ ಇದಾಗತ್ತ ಅಂತ ಸುಮ್ನೆ ಕೊಂತ ಬಿಟ್ಟನರೀ ಅಕಡಿ ಹೆಚ್ಪ್ ತಂದೇನ್ ರೀ ಪ್ಯೂರ್ ಹೆಚ್ಪ್ ತಂದೇನ್ ರೀ ಅವಕ್ ಎಲ್ಲ ಶರ್ಡ್ ಎಲ್ಲಾ ಶೇರ್ಸ್ ಎರಡ್ ಲಕ್ಷ ರೂಪಾಯ ಅ ಅವ ಅವ್ ತರ ಕ್ಯಾಡ್ಲಕ್ ಸರಿ ಇವಕ್ಕೊಂದ್ ಮೂವತ್ ನಲ್ವತ್ ಸಾವಿರ ಬಂದತಿ ಅಡವರ್ ಲಕ್ಷ ಬಂದತ್ರತ್ರಿ ಈಗ ಎರಡ್ ಲಕ್ಷ ಲೋನ್ ಮಾಡೇನ್ರಿ
ಹಾಲ್ ಎಷ್ಟ್ ಲೀಟರ್ ಕೊಡ್ತಾವ್ರವು
ಲೀಟರ್ ಕೊಡ್ತಾವೀ ಒಂದ ಒಬ್ೈತ್ತಿಗೆ ಅದು ಒಂದು ಹತ್ತು ಲೀರ್ ಇಪ್ಪತ್ತು ಲೀಟರ್ ಕೊಡ್ತ ರೀ ಒಪ್ಪೈತ್ತಿಗೆ ನಲ್ವತ್ತು ಲೀಟರ್ ಆಗತ್ತತ್ೀ ಆಡ ಚಲೋ ಕೊಡ್ತ ಹ್ಮ ಈಗ ಹಸ ೇವು್ ಆಗ್ತೀಲ್ರಿ ಕೊಡ್ತವ್ರಿ ನಾ ಹ್ಮ ಕಖರೆ ಹೋಗ್ಬಿಡ್ರಿ ಹೆಿ ಅ ಆದ್ರ ಚಲೋ ರೀ ಏ ಹೆ ಎಮ್ಮೆ ಆದ್ರ್ ಮುಸರು ನೀರು ಪಸರು ನೀರು ಕುಡ್ದ್ ಬಿಡ್ತವ್ರ ಏನ್ ನಡೀತಿರಿ ಕರೋಗ್ಬ ಬಿಡ್ರಿ ಇವಾದ್ರೆ ಇವ್ಾದ್ರೆ ಏ